ಹಲೋ ಏನ್ ಮಾಡಕತಿ
ಏನಿಲ್ಲ ಊಟ
ಊಟ ಆಯ್ತು ನಿಮ್ದ
ನಮ್ ದಿನ ನಾಷ್ಟನ ಆಗಿಲ್ಲ ಮಾಡ್ಬಕ್
ಯ ಟೈಮ್ ಒಂಬತ್ ಗಂಟೆ ಆಗ್ಯಾದಲ್ಲ
ಹಾಗ್ಯದ ಇನ್ನ ಮಾಡಿಲ್ಲ ನಾಷ್ಟ ಮಾಡ್ಬೇಕ ತಿರಿಗಿ ಊಟ ನೆ ಮಾಡ್ಬೇಕ ಹ
ಒಟ್ರ
ನಾಷ್ಟ ಮಾಡಿಲ್ಲ ಊಟನೇ ಮಾಡ್ಬೇಕ ಡೈರೆಕ್ಟ್ ಈ ಕಡೆ ಹಳ್ಳಿ ಕಡೆಗೆಲ್ಲ ಊಟನೆ ಡೈರೆಕ್ಟ್ ಎನ್ ನಾಷ್ಟಾ ಪಿಸ್ಟಾ
ಹೌದಾ ಏನ್ ಬಟ್ಟಿ
ಹಾ
ರೊಟ್ಟಿ ಊಟಕ್ಕೆ
ಊಟಕ್ಕ ರೊಟ್ಟಿ ಉತ್ತರ ಕರ್ನಾಟಕ ಅಷ್ಟೇ ಭಾಷೆ ಈಗ
ಹೌದಾ ನಿನ್ನೆ ಎಲ್ಲಿಗೆ ಹೋಗಿದ್ರಿ
ನಿನ್ನೆ ನಿನ್ನೆ ಎಲ್ಲಿಗಿಲ್ಲ ಇಲ್ಲೆ ಕ್ರಿಕೆಟ್
ಹೌದಾ ನಿಮ್ ಊರಲ್ಲಿ ರಾಜಶೇಖರ್ ಅಂತೇಳಿ ಸತ್ತದ ನ ಅಂತ ಹೇಳಿದ್ರು
ಏ್ ನಿನೌನ ಹಂಗೆಲ್ಲ ಹೇಳಬೇಡ ಗಾ ಎ ಲೆ ಇದ್ರ ಹಂಗ ಮಾತಾಡಂಗಿಲ್ಲ ಗೊತ್ತದಿಲ್ಲ
ಹೌದಾ
ಹ್ಮ್
ಹ್ಮ್ ಹ್ಮ್ ಮತ್ತೆ ನಿಮ್ ಯಲ್ಲಪ್ಪ ಅವರು ಏನ್ ಮಾಡ್ತಿದಾರೆ
ಎಲ್ಲಪ್ಪ ಎಲ್ಲಪ್ಪ ಈಗ ಬೆಂಗಳೂರುಗ ಹೊಂಟನಾ ಎಕ್ಸಾಮ್ ಆಲ್ಲಾ ಬಿ ಸಿ ಕಾನ್ಫಾಮ್ ಹಾಗ್ಯಾವಲ
ಪಿ ಜಿ ಪಿ
ಹ್ಮ್ ಪೀ ಸಿ ಪೊಲೀಸ್ ಕಾನ್ಸ್ಟೇಬಲ್
ಎಷ್ಟ ಬಿಟ್ಟಿದ್ದಾರೆ
ಅರೌಂಡ್ ಫೋರ್ ತೌಸ್ ನಾಲ್ಕು ಸಾವಿರ ಅರೌಂಡ್ ನಾಲ್ಕು ಸಾವಿರ
ಹೌದಾ
ನಾಕ್ ಸಾವಿರ ಪೋಸ್ಟ್ ಆವ
ಮತ್ತೆ ಯಾವಾಗೋಗ್ತಾನ
ಹ ಓದ್ತ ನಾ ಇನ್ನ ಎರಡ ದಿನ ಇನ್ನ ಒಂದ್ ಎರಡು ಮೂರ್ ದಿನ
ಹೌದಾ
ಓದಿದ್ರ ಆಸ್ಟಲದಲ್ಲಿ ಇ ವರ್ಷ ಇದ್ದ ಸುಮ್ನೆ ಊರಿಗ ಬಂದ
ಈಗ ಹಾಸ್ಟಲ್ಲು ಯಾವಾಗ ಓಪನ್ ಆಗುತ್ತೆ ಕ್ಲೋಸ್ ಆಗಿದಂತೆ
ಹಾಸ್ಟೆಲ್ ನಾಳೆ
ನಾಳೆನಾ?
ಹಾ ಅಡ್ಮಿಷನ್ ಮಾಡ್ಬೇಕು ನಾನು ನಾಳೆ
ಅಡ್ಮಿಷನ್ ಮಾಡ್ಬೇಕಾ?
ಹಾ
ಯಾ ಕಾಲೇಜು ನಿಮ್ದು?
ಯಾವಗ ಐತಿ ಮತ್ತೆ ಹಬ್ಬ ಊರಾಗ?
ಯಾವ ಹಬ್ಬ?
ಮೊಹರಂ.
ಮೊಹರಂ ಚಲವಾಗಿದೆ ಅಂದ್ರೆ ನಮ್ಮ ನಮ್ಮಲ್ಲಿ ಒಂದಿಷ್ಟ್ ಜನ ಏನ್ ಮಾಡಿದ್ರ ಅಂದ್ರೆ.
ಹಾ
ಹೆಣ್ ಮಕ್ಳ ಬಟ್ಟೆ ಉಟ್ಕೊ ಬಂದು
ಹಾ..
ಡ್ಯಾನ್ಸ್ ಮಾಡೋದು.
ಡ್ಯಾನ್ಸ್ ಅಲ್ಲಪ್ಪ ಅದು ಹೆಜ್ಜೆ ಹಾಕದಂತಾರ
ಹಾ ಹೆಜ್ಜೆ ಹಾಕಿದ್ರ.
ಹ ಹಾ
ಒಂದಿಬ್ರು ಮೂವರ್ ಹುಡುಗ್ರು ಪಂಚೆ ಅಂಗಿ ಹಾಕಿ ಮಂದರು
ಹಾ
ಮತ್ತೆ ಇನ್ನೊಂದಿಬ್ರು ಸೀರೆ ಉಟ್ಕೊ ಬಂದ್ರು.
ಹಾ..
ಸೀರೆ ಸೀರೆ.
ಹೌದಾ ನಮ್ ಕಡೆ ಹಂಗ್ ಮಾಡ್ತರಿ ಫಸ್ಟ್ ಈಗ ಹ್ಮ ಇದು ಹೆಜ್ಜಾಕಕ್ಕೆ ಬರಲ್ಲ ಯಾವ್ರ್ ಯಾರ
ವಿಚಿತ್ರ ವಿಚಿತ್ರವಾಗಿ ಮಾಡ್ತಾರೆ ಜನಗಳು.
ಹೆಜ್ಜಾಗಕ್ಕೆ ಬರ್ಲಾ ಇರ ಜನ
ಆಗನ್ ಕಾಲದ ಮುಂದಿಗೆ ಬರ್ತತಿತ್ತು ಈಗನ್ ಕಾಲದ ಮುಂದಿಗೆ ಬರಲ್ಲ ಅಷ್ಟು
ಬಂದರ್ನು ಜಗಳ ಜಗಳ ಆಡ್ತಾರಲ್ಲ ಅದ್ಕ್ ಆಗಿ ಬರ್ಲ್ಲ ಜನ
ಅದಕ್ಕೆ ನಿಮ್ಮಂತರು ಈಗ ಕಲಿಬೇಕಂತ ಹೇಳದು
ಅವನು ಬರುತ್ತಪ್ಪಾ ನಾನ್ ನೋಡಿದ್ದಲ್ ಮತ್ತೆ ನನ್ನ ಆ ಐಲಷ್ದಾಗ ಎರಡು ಮಾಡಿ ನೋಡ್ ಆಡಿದ್ದು
ಹೌದಾ ಬಾರಿ ಹೇಳ್ತಲ್ರಿ
ಆ...
ಎಷ್ಟ ದಿನ ಆಯ್ತು ಕಲ್ತ್ತು
ಹ ಯಾವಾಗೋ ಬರತ್ ನಾನು ನಾನೇ ಆಡಲ್ಲ ಅಷ್ಟೇ
ಯಕ್ ಅಡಲ್ಲ?
ಸುಮ್ಮ ಆಡಲ್ಲ ಪಣ
ಹೌದಾ?
ಹ್ಮ್
ಹ್ಮ್ ಮತ್ತೆ ಎಲ್ಲಿಗ್ ಹೋಗ್ಬೇಕು ಇವತ್ತು
ಆತ್ತ ಕ್ರಿಕೆಟ್
ಕ್ರಿಕೆಟ್ ಆಡ್ತಾರಾ.
ಹ್ಮ ಬೆ ಬೆಾ ಕ ಹ್ಮ ಬೆಟ್ಟ ಆಗಿ ಬೇರೆಯವರರು ಕೂಡ ಆಡಕತಿವಿ
ಹೌದಾ ಯಾವ ಊರು
ಅದು ಇದು ಇಲ್ಲೇ ಬೋಗಲ ನಮ್ ಮೂರು ಬಗಲಾಗ ಸಣ್ಣತ್ತ ಅಂತ ಅದ
ಯಾವುರು
ಸನತಿ
ಹೌದಾ
ನನ್ನತ್ತಿ ಇಲ್ಲಿ ಫ್ರಿಡ್ಜ್ ಆದ ಗೊತ್ತಾ ಕನನಹಳ್ಳಿ ಫ್ರಿಡ್ಜ್
ಬಜು ಆ ಕಡೆ ಗೊತ್ತಿಲ್ಲ
ಬ್ರಿಡ್ಜ್ ಗೋ್ಲ್ಲಾ
ಹ ಹಾ ಅಕಡೆ ಬಂದಿಲ್ಲ ನಾನು
ಹೌದಾ ಬ್ರಿಜಜಾದ ಇಲ್ಲಿ ಭೀಮಾ ನದಿ ಅಡ್ಡಲ ಕೆಟ್ರ
ಹ್ಮ್
ಬಾರಿ ಬ್ರಿಡ್ಜ್ ಇದ್ದತ್ತು ಚಲೋ ಬ್ರಿಡ್ಜ್ ಅದ ಆ ಊರವರ ಅವರು ಪಿಚ್ಚಿನ ನೂರಾರು ಇಲ್ಲಿ ಬರ್ತಾರೆ ಯಾದಗಿರಿ ಬಲ್ಲಿಿ ಆದ ಅದೇಗ ಇಲ್ಲಿ ಒಂದ ಅ ಇಲ್ಲ ಒಂದು ಅಲ್ಲಿ ಒಂದ ಎರಡು ಇರತ್ತ
ನಗ್ತಾವಲ್ಲ ನೋಡಿ
ಇಿಂದ ಒಂದಾದ ಮುಂದ ಒಂದ ಆದ ಇದು ಎಂದ ಇಲ್ದು ಫಸ್ಟ್ ಆಮೇಲೆ ನೆಕ್ಸ್ಟ್ ಇರೋದು ಯಾದಗಿರಿ
ವಾಗಸರಿ ಮೈಲಪುರ್ಕ್ ಹೋೋಗದ ನೋಡಿದೀಿ
ಹಾ ಮೈಲಾಪುರ್ ಹೋಗ ಟೈಮಿಗೆ ಅಲ್ಲಿ ಯಾದಗೇರಿ ಹತ್ರ ಆಗ್ತದ ಅದು
ಹಾ
ಅದಲ್ಲ
ಆ ಬ್ರಿಡ್ಜಿನ ಮೇಲೆ ಹೋಗಿದ್ವಲ್ಲ ಅದು ಕಾಣುತ್ತೆ ಬ್ರಿಡ್ಜ್ ಇನ್ನೊಂದು
ಅವೇರೆಡ ಇಲ್ಲಪ್ಪ ಅವೇಾರಡ ಇಲ್ಲ
ಮತ್ತೆ ಯಾವ
ಇಲ್ಲಿ ಸಣ್ಣ ಐತೆ ಅಂದ್ರೆ ಪೂರ್ ನಮ್ಮೂಊರ್ ಬಗಲಗ ಇಲ್ಲಿ ನಮ್ಮೂಲ್ಲಿ ಯಾದಗಿರಿಯಲ್ಲಿ
ಹೌದಾ
ನಮ್ಮೂರ್ ಬಲಗಿರ ಸಣ್ಣ ಐತಿ ಇಲ್ಲಿ ಒಂದ್ ಬ್ರಿಡ್ಜ್ ಅದ ಅವವು ಎರಡು ಒಂದು್ ಕೆಟ್ಟದ ಅಂತೇಳಿ ಇನೊಂದ್ ಬ್ರಿಡ್ಜ್ ಮಾಡಿರೋದ ಅದು
ಹೌದಾ
ಹ್ಮ ಒಂದ್ ಹಳದ ಆಯ್ತ ಅಂತೇಳಿ ಇನ್ನೊ ಒಂದ್ ಕಟ್ಟಿರೋದ ಅದು
ಹೌದಾ
ಅದು ಒನ್ ಎರಡು ಬ್ರಿಡ್ಜ್ ಅಲ್ಲ ಅದು ಒಂದೇ ಬ್ರಿಡ್ಜ್ ಅದು ಕಟ್ಟಿರೋದ ಅದು ಹಳೆ ಕಾಲದ ಗೊತ್ತಿಲ್ಲದ ಇನ್ನೊಂದು ಬ್ರಿಡ್ಜ್
ಹೌದಾ ನಂ ಅಷ್ಟೊಂದು ಗೊತ್ತಿಲ್ಲ
ಅದೊಂದು್ ಹಳೆ ಕಾಲದ್ದು ಅದು ಅವಾಗ ಸುರಪೂರು ಮತ್ತೆ ಹೈದರಾಬಾದ್ ನಿಜ ಅರ ನಡುವ ಸಂಪರ್ಕ ಕಲ್ ಕಲ್ಪತಿತ್ತಂತ ಆ ಕಾಲಕ್ಕ ಈಗ ಭೀಮನದಿ ದಾಟಬ ಯಾಕಂದ್ರ ಅವಾಗ ಅವರು ಹೈದ್ರಾಬಾದ್ ನಿಜಾಮಸ್ ಕಟ್ಟಿದ ಅಂತ ಹೇಳ್ತಾರ
ಹೌದಾ
ಏನೇನ್ ಅವಾಗ ಮತ್ತೆ ಭೀ ಮನೆದ ಆಾಟ್ಬೇಕಂದ್ರ ಮತ್ತತ್ ಹೆಂಗ ಅಂತೇಳಿ ಅವಾಗ ಕಟ್ಟಿದ್ದದ
ಹೌದಾ ಗತ್ತಿಲ್ಲಂದ ಅಷ್ಟೊಂದು
ಹು ಹು
ಇದು ನಮ್ಮ್ ಮೂರ ಪಕ್ಕದಲ್ಲಿ ಮಾಸುಂಡೋಳ ಅಂತಿದೆಯಲ್ಲಾ
ಹಂ ಮಾಸನಾಳಳ್ಳೆ
ಮಾಸಗುಂಡಲ್
ಹ್ಮ್ ಹ್ಮ್
ಅಲ್ಲಿ ಮನಿ ಇಬ್ರ್ದು ಟೇ ಆಮಿ ಆಗಿದೆ
ಏನು
ಟಿ ಆರ್ಮಿಗೆ ಸೆಲೆಕ್ಟ್ ಆಗಿದ್ದಾರೆ
ಆರ್ಮೆ
ಹಾ
ನಿಮ್ಮ್ ಊರಲ್ಲಿ ಯಾರಲ್ಲ
ನಮ್ಮೂಊರಲ್ಲಿ ಅಂತರ ಯಾರಲ್ಲ ನಮ್ಮ್ ಊರಲ್ಲಿ ಬರೀ ಫುಲ್ ಇದ್ದಾರೆ
ಅಗ್ನಿವೇರಾ
ಅಗ್ನಿವಿರಗ ಸೆಲೆಕ್ಟ್
ಆರಮ ಅಗ್ನಿ ಹ್ಮ್ ಹ್ಮ್
ಮನ್ನಿ ಅಲ್ಲಿ ಸನ್ಮಾನ ಇತ್ತು
ಹು ಹೋಗಿದ್ದರೇನು
ಇಲ್ಲಪ್ಪಾ ವಾಟ್ಸಪ ಅಲ್ಲಿ ನಮ್ಮ ಮಾವರು ಅವರು ಇಟ್ಟಿದ್ರು
ಹ್ಮ್ ಹ್ಮ
ನೋಡಿದೆ ನಿಮ್ಮೂರಲ್ಲಿ ಯಾರ ಆಗಿಲ್ವಾ
ಅಯ್ಯ ನಮ್ಮೂರ ಆಗ ಆಗಲ್ಲ
ಇಲ್ಲ ನಮ್ಮ ಊರಲ್ಲಿ ಎಷ್ಟು ಮಂದಿಗೆ ನೌಕರಿ ಇದೆ
ನಮ್ಮ್ೂಊರಲ್ಲಿ ಒಂದಿಬ್ಬರು ಮೂರ ಅಷ್ಟೇ ಜಾಸ್ತಿ ಜನ ಎಲ್ಲ
ಏನೇನ್ ಕೆಲಸ ಮಾಡ್ತಾರೆ ಅವರು
ಹ್ ಟೀಚರ ಹರ ಇಬ್ಬರು
ಗೋರ್ಮೆಂಟಾ
ಹ್ಮ ಉಳಕಿದವರು ಉದ್ರಿ ಪಂಚಾಯತಿ ಕೆಲ್ಸ ಮಾಡ್ತಾರ ಅದೇ ಗೌರ್ಮೆಂಟ್ ಜಾಬ್ ಎಂತಾನೇ ಮಾಡ್ತ ತರ ಅದ್ರ ಒದ್ರಿ ಕೆಲಸಗಳಾದ ಪಂಚಾಯತಿ ಆ ತಗೋದು
ನಮ್ಮ ಊರಲ್ಲಿ ಅಂದಾಜು ಒಂದು ಇದು ಹತ್ತು ಹದನೈದು ಜನ ಮೇಲ ಇದಿದ್ದಾರೆ
ಹ
ನಮ್ಮೂಊರಲ್ಲಿ ಹತ್ತದ್ನೈದು ಜನ ಮೇಾಲ ಇದಾರೆ ಸರ ಖರ್ಚಾಗಿ ಹೋಗ್ ಮಾಡಿದ್ರು
ಹೌದಾ ಪಾಡಪ್ಪ ನ ಮೂಡಾಗ ಮಂದಿಗ್ ಹಓದಲ್ಲ
ಹೌದಾ ಅದೆವ್ ನೀವು ಮತ್ತೆ ಹೇಳ್ಕೊಡ್ಬೇಕ್ರಲ್ಲೇ
ನಾನ ಏನ್ ಹೇಳ್ಕೊಳ್ಳಿ
ನೀವು ಮೋಟಿವೇಶನ್ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಹೋದ್ರಿ ನಮ ಅವ್ರು ಉಧಾರ ಆಗುತ್ತೆ ಅಂತ
ಅಲ್ಲ ನನ್ಗೆ ನ ಸೆಲ್ಪ್ ಮೋಟಿವೆಶನ್ ಮಾಡ್ಕಕ್ಾಗಲ್ಲ ಇದ ಇನ್ನೊಬ್ರಗ ಏನ್ ಮಾಡ್ಲ
ಹೌದಾ
ಹ್ಮ್
ಮತ್ತೆ ನೀವು ನಿಮ್ ಎಲ್ಲ ಕುಂಬಲಿ ಹೋಗೋಗ್ತ ಮನ್ನೆ ಹತ್ತಿ ಬೀಸ ಊರಿದ್ರ ಅಂತಲ್ಲ ಮಳೆ ಬಂತ
ಹ್ಮ್ ಬಂದ್ಸಲಕ್ಕೆ ಓಡಡ್ತು ಮೈತ್ತ
ಹೌದಾ ಜಾಸ್ತಿ ಬಂತ ಸ್ವಲ್ಪ ಬಂತ
ಅಷ್ಟ ಸರಿಯಾಗಿ ಬಂತ ಇವ್ರ ಎಲ್ಪ್ನೂರ ಹೋಲಕ್ ಹೋಗಿದ್ವಿ
ಎಷ್ಟು ಎಕರೆ ಇದೆ ಹೊಲಾ
ಒಂದ್ುವರೆ ಹಾಕಿರ ಸು್ ಏಳು ಗಂಟೆಗೆ ಹೋದಿವವಿ ಹತ್ತು ಗಂಟೆಗೆ ಬಂದ್ಬ ಬಿಡ್ಬೇಕೀ ಮೂರ್ವರೆ
ಹೌದಾ ಎಷ್ಟ ಜನ
ಇನ್ನೊಂದು ದ ದೌಲ್ ಅಂತ ನೋಡಿದೇನೆ ನಮ್ ಫ್ರೆಂಡ್
ಹಾ
ನಾ ಹೇಳಿದ ಅಲ್ ದೋಳು ಅಂತ
ಹಾ
ಅವನು ನಾನು ಮತ್ತ ಎಲ್ಲಪ್ಪ ಅವ್ರ ಮನೆಯವರ್ ಮೂರ್ ಜನ
ಹ್ಮ
ಆಯ್ತು ನಾವೇ ಚೊಲೋ ಊರಿದ್ದು ಅವ್ರೇನ್ ಅಷ್ಟೇ ಸರಿಯಾಗಿ ಊರಿರದು
ಯಾವ ಬೀಜ
ಆತ್ತೆ ಬಿತ
ಹತ್ತಿ ಬೀಜನೇ ಯಾವವು ಹತ್ತಿ ಬೀಜದವಪ್ಪಾ ಹೆಸರು
ಅವರ ರಾಣ ರಾಣ ಹ್ಮ ನೀವು
ನಮ್ದು ಬಂಸರ್ಂತೇಳಿ
ಮಗೈ ಭಗೀರ ಅಂತ ನೋಡಪ್ಪ ಭಗೀರ ರಾಣ ಎರಡದ್ದು
ಹೌದಾ
ಹ್ಮ್
ಏನು ಎತ್ತಲೆ ಊರ್ರೀ ಮ
ಯ್ ಕೈಲ ಊರರ್ ತಗೋರು ಕೈಲಿ ೋರಲ್ಲ ಅತಿ ಬೇಜ
ದಾರ ದಾರಾಕಿ
ಹ ಅಲ್ಲ
ಕುರುಗ
ಬ ಬೋದಂತ ಆಗ್ತಾರೆ ಗೊತ್ತಿಲ್ಲ
ಹಾ ಹಾ ಬೋದು
ಹ್ಮ್ ಬೋದ ಹಾಕಿರ್ತಾರ ಅದಕ್ಕೆ ಹೋರದು ನೀವೆಂದ ದಧಾರ ಇಡೋ ರ್ತ ನಿಮ್ಮ್ ಕಡೆ
ನಂಬಲ್ಲಿ ಎಲ್ಲಾ ನಾವು ಕು್ರಿಗೆ ಕೊಡ್ತಿೀವಿ
ಕೂರಿರಿಗೆ
ಹ್ಮ
ಹ್ಮ್ ಹ್ಮ್ ನಮ್ಮ್ ಕಡೆ ಅಲ್ಲ ಇಲ್ಲಿ ಬೋದ ಆಾಗಸ ನೋಡ್ತಾರೆ
ಎರಿವಲ ಅದಾ
ಎರಿ ಮಿಶ್ರಿತ ಕಂದು ಮಿಶ್ರಿತ ಎರಿವಲದ
ಹೌದಾ
ಹ್ಮ್
ಮತ್ತೆ ಎಷ್ಟು ದಿನ ಊರಿಲ್ವಾ ಒಂದ್ ತಿಂಗಳಾಯ್ತು ಎಲ್ಲರೂ ಊರಿ
ಹ ಹ ಮಳೆ ಬರ್ಲಿಲ್ಲಲ್ಲ ಸ್ವಲ್ಪ ಎರಡು ದಿನ ಇನ್ನ ಹೊಲವಾಗ ಹಸತ ಆಗಿದ್ದಿಲ್ಲ ಟೈಮಿ್ ಅವರ್ದು
ಹೌದಾ
ಸ್ವಲ್ಪ ಮಳೆನೇ ಬರ್ಲಿಲ್ಲ ಒಂದ್ ತಿಂಗಳ
ಹೋದ ವರ್ಷ ಏನ್ ಬಿತ್ತಿದ್ರು
ಓದರ್ಶನ ಇದಂತಪ್ಪ ಏನ ಮೆಣಸಕಾಯಿ ಏನ್ ಹಾಕಿದ್ರ ಅಂತಂದ್ರ
ಹೌದಾ ಎಷ್ಟಾಯ್ತು
ಯದೆಲ್ಲ ಕೇಳಿಲ್ಲ
ಹೌದಾ
ಹ್ಞೂನಪ್ಪ ಸುಮ್ಮ್ ನಮ್ಮ ಎಲ್ಲಪ್ಪ ಸುಮ್ನೆ ನ ನಾವು ಫಂಡ್ ತಲ್ಲಿ ಹೋಗಿದ್ದೆ ನಾನುಂಟೆ ಹಊರಕ
ಹ್ಮ್ ಹ್ಮ್
ಊರು ಬಂದ ಅಷ್ಟೆ.
ಹೌದಾ ನಮ್ಮೂರಲ್ಲಿ ಮಳೆ ಬರ್ಲ ಸರ್ಗೆ ನಮ್ಮೂರಲ್ಲಿ ಶಿವಲಿಂಗ ಕುಡಿಸಸ್ತಿದ್ರಂತೆ.
ಹ್ಮ್ ಹ್ಮ್
ನಾಳೆ ಕೂಡಸ್ತಾರಂತೆ. ಇವತ್ತು ನಮ್ಮ ಅಣ್ಣ ಊರ್ಗ್ ಹೋಗಿದ್ದೇನೆ.
ಹ್ಮ್
ನಾಳೆ ಕೂಡಿಸಸ್ತಾರಂತೆ. ಪೂಜೆ ಮಾಡ್ತಾರಂತೆ
ನೀ ಅಲ್ಲೇ ಇದ್ದಾನ
ನಾನು ಇಲ್ಲಿ ಗುಲ್ಬರ್ಗದಲ್ಲಿ.
ನಿಮಣ್ಣ ಅಷ್ಟು ಹೋಗೇನು ನಾನು
ಹ್ಮ್
ಇವ ಸಂಡೆದ ಸಲಕಕ್ಕೆ ನನ್ನಮ್ಮ್ಣಊರಿಗೆ
ಹ ನಮ್ ಊರಲ್ಲಿ ಒಂದು ಮದುವೆ ಇದೆ
ಹ್ಮ್ ಹ್ಮ್
ಅದಕ್ಕೆ ಹೋಗಿದ್ದಂತೆ.
ಇನ್ನುೂ ಮದ್ವೇ ಡೇಟ್ ಇದಾವ
ಹಾ ಸ್ವಲ್ಪ ಅವ್ರದ್ದು ದೇವ್ರಿಂದಿತ್ತು ಮದ್ವೆ
ಹ್ಮ್ ಹ್ಮ್
ದೇವರು ಮುಂದಿದೆ ಅದಕ್ಕೆ ಹೋಗಿದ್ದೇನೆ
ಹೌದಾ
ಸರಿ ಸರಿ ಒಂದ್ ಫೋನ್ ಬರ್ತೇದೆ ಇಡ್ಲಾ.
ಹ್ಮ್ ಸರಿ ಸರಿ